ಹಲೋ?
ಹೇಗಿದ್ದೀರಾ?
ಹ ನಾನ್ ಚೆನ್ನಾಗಿಡ್ಡಿನ್ ನೀನು?
ನಾವು ಚೆನ್ನಾಗಿದ್ದೀವಿ.
ಆರಾಮಾಗಿದ್ದಿರ ಎಲ್ಲ
ನಿವು ಕ್ಷೇಮನಾ?
ಹ್ಮ್ ನವು ಆರಾಮ ಉಟ ಯೆಲ್ಲಾ ಆಯ್ತಾ
ಆಯ್ತು ನಿಮ್ದ್ ಊಟ ಆಯ್ತಾ?
ಹ್ಮ ಊಟ ಆಯ್ತು.
ಮತ್ತೇನು ಸಮಾಚಾರ.
ಏನ ಇಲ್ಲ ನೋಡಿ ಏನ್ ಮಾಡಿದ್ರಿ ದಿನ ಎಲ್ಲ?
ಏನಿಲ್ಲ. ಸ್ಕುಲ್ ಹೋಗಿದ್ದೆ ಕ್ಲಾಸಸ್ಸ್ ಹೋದೆ. ಹಾಗೆ ಸಾಯಂಕಾಲ ಮನೆಗ್ ಬಂದೆ ಮತ್ತೆ ಅದೇ ಡೈಲಿ ವರ್ಕ್ ರೊಟೇಶನ್ನು ಬುಕ್ ಬರೆಯೋದು. ಇದೆಲ್ಲ ಮಾಡ್ ಬಿಟ್ಟು ಈಗ ಊಟ ಮಾಡಿ ಕೂತಿದ್ದಿನಿ ನೀವ್ ಏನ್ ಮಾಡಿದ್ರಿ ಡೈಲಿ ಎಲ್ಲ
ಬುಕ್ಕೆಲ್ಲ ಬರೀತೀರಾ?
ಡೈಲಿ ಬುಕ್ ಬರಿತೀನಿ ನಾನು.
ನಂದ್ ಏನಿಲ್ಲ ದಿನ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಆರು ಗಂಟೆ ಕೋತೀನಿ ಫ್ರೆಶಪ್ ಆಗಿ ನಮ ಸ್ವಲ್ಪ ಯೋಗಾಸನ ಮಾಡೋದು ಎಲ್ಲಾ ಮಾಡಿದ್ರೆ ಸ್ವಲ್ಪ ಬರುತ್ತೆ ಹ್ಮ.
ಹೌದಾ
ಹಾ
ಹವೆತಲ್ಲ ನಾನು ಡೈಲಿ ಕವಿತೆ ಹಾಡುಗಳು ಈ ತರ ಬುಕ್ಸ್ನ್ನ ಬರಿತೀನಿ ನೀವು ಈ ತರ ಯಾವ ಬುಕ್ಸ್ನ ಬರೆಯಲ್ವಾ?
ಹ್ಮ ಅದು ಅಭ್ಯಾಸ ಇಲ್ಲ ಲೈಬ್ರರಿ ಹೋಗೋದು ಓದೋದು ಬರದು ಇಷ್ಟೇ ನಮ್ ಕೆಲ್ಸ.
ನಿಮ್ಗೆ ಯಾವ ಹೊಸ ಹವ್ಯಾಸಗಳಿವೆ.
ನಂಗೆ ಇವಾಗ ಅಂತ ಹೊಸದೆನಿಲ್ಲ ಪೇಂಟ್ ಮಾಡೋದು ಈ ತರ ಯಾವಾಗಾದ್ರು ಮಾಡ್ತೀನಿ. ಆತರ ಬುಕ್ಸ ಎಂತದೇನ್
ಅದು ಚೆನ್ನಾಗಿರುತ್ತೆ ಬುಕ್ಸ್ ಬುಕ್ಸ್ ಬರೆಯೋ ತರಾನೇ ನಿಮ್ದು ಪೇಂಟ್ ಅಲ್ವಾ ಇದು ನಿಮ್ಮ ಹವ್ಯಾಸ
ಹ್ಮ ಮತ್ತೆ ಯೋಗ ಎಲ್ಲಾ ಮಾಡಲ್ವ ನೀವು?
ನಾನು ಯೋಗ ಮಾರ್ನಿಂಗ್ ಆರು ಗಂಟೆಗೆ ಮಾಡ್ತೀನಿ ಸಾಯಂಕಾಲ ಊಟ ಆದ್ಮೇಲೆ ಸುಮ್ನೆ ವಾಕಿಂಗ್ ಮಾಡ್ತೀನಿ.
ಹ್ಮ ಮತ್ತೆ ಯೋಗ ಮಾಡಿ. ಇದ್ರೆ ಸ್ವಲ್ಪ ಫ್ರೆಶ್ ಆಗುತ್ತೆ ಮೈಂಡ್ ದಿನ ಎಲ್ಲ ಸ್ವಲ್ಪ ಎನರ್ಜೆಟಿಕ್ ಆಗಿರ್ಬೋದು.
ಹೌದ್ ಹೌ
ನೀವು ವ್ಯಾಯಾಮ ಎಲ್ಲ ಮಾಡ್ತೀರಾ?
ಹಾ ನಾನು ಮಾರ್ನಿಂಗ್ ವ್ಯಾಯಾಮ ಮಾಡಿ ಸಾಯಂಕಾಲ ಸಾಯಂಕಾಲ ವಾಕ್ ಹೋಗಿ ಬರ್ತೀನಿ ಹಾಗೆ ಸುಮ್ಮನೆ.
ಹ್ಮ್ ಅದೇ ಎಲ್ಲೂ ಹೇಳ್ತಾರೆ ವ್ಯಾಯಾಮ ಮಾಡು ಮಾಡು ಮನಸ್ಸು ಸ್ವಲ್ಪ ಅಂತ ಆಗಿರ್ತ ಹಾ ಅದುಕ್ಕೆ ನೀವು ಸ್ವಲ್ಪ ದಿನ ಮಾಡಿ. ನಾನು ಹೋಗ್ತೀನಿ ಡೈಲಿ ಹೋಗ್ತೀನಿ ನಾನು
ಹೌದಾ
ಹ್ಮ್
ಮತ್ತೇನ್ ಸಮಾಚಾರ.
ವ್ಯಾಯಾಮ ಹೋಗಿ ಬಂದು ಫ್ರೆಶ ಆಗಿ ಟಿಫಿನೆಲ್ಲ ಮಾಡ್ಕೊಂಡು ಸ್ವಲ್ಪ ಸಿಂಪಲ್ ಆಗಿ ಇಡ್ಲಿ ದೋಸ ಈತರ ತಿನ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತೀನಿ.
ಹ ಓದ್ತಿದ್ದಿರಾ ನಿವು ಇನ್ನು
ಹಾ ನೀವ್ ಏನ್ ಮಾಡ್ತಿರೋದ್ ಕೆಲ್ಸಾನ?
ಇವತ್ತ ಏನೇನ್ ಓದಿದ್ರಿ.
ನಾನ್ ಅದೇ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಿದ್ದೀನೀ ಅದ್ರು ರಿಲೇಟೆಡ್ ಓದೋದು.
ಹೌದಾ ಡೈಲಿ ಒಂದ್ ಹೊಸ ವಿಷ್ ಓದ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮಗೆ ಯೂಸ್ ಆಗುತ್ತೆ.
ಅದೇ ಕರೆಂಟ್ ನೋಡೋದು ಅಷ್ಟೇ ಅದೇ ಅದೇನ್ ಹೊಸ ವಿಷ್ಯ
ಕರೆಂಟ್ ಅಫೇರ್ಸ್ ನೋಡದೇನ್ ಹೊಸ ವಿಷ್ಯಾನ?
ಹ್ಮ ಅದೇ ನಮಗೆ ಹೊಸಾದ್
ನೀವು ಮಕ್ಕೋಂದಿಗೆ ಬರಿಯಲ್ವಾ?
ಏನು?
ಮ ಮಕ್ಕಳೊಂದಿಗೆ ಬರೆಯಲ್ವಾ ನೀವು.
ಏನಿಲ್ಲ ಆ ತರ ಏನಿಲ್ಲ.
ಫ್ರೀ ಟೈಮನಲ್ಲಿ ಮಕ್ಕಳೊಂದಿಗೆ ಬೆರೆಯಲು ಹವ್ಯಾಸ ಮಾಡ್ಕೊಳ್ಳಿ ನಿಮ್ ಮೈಂಡ್ ಫ್ರೀ ಆಗುತ್ತೆ.
ಹಾ ನೀವು ಹಂಗೆ ಮಾಡೋದಾ?
ನಾನು ದಿನಾಲು ಮಕ್ಕಳೊಂದಿಗೆ ಇರ್ತೀನಿ ಸಾಯಂಕಾಲ ಸ್ಕೂಲಲ್ಲಿ.
ಓ ನೀವ್ ಟೀಚಿಂಗ್ ಮಾಡದ?
ಹಾ ನಾವು ಟೀಚರ್ ಅಲ್ವಾ
ಹ್ಮ್
ನಮ್ ಡಿ ಹತ್ತ ನಮ್ ಡೇಲಿ ಹತ್ ಗಂಟೆಯಿಂದ ಐದ್ ಗಂಟೆ ತನ ಡೇ ಹೋಗೋದೆ ಮಕ್ಳೊಂದಿಗೆ.
ಹಾ ಅವ್ರ್ ಜೊತೆನೆ ಕಾಲ ಕಳಿತಿರಾ?
ಹಾ ಅವ್ರ್ ಜೊತೆನೆ ಕಾಲ ಕಳೆಯೋದು ನಾವು.
ಮತ್ತೆ ಬೇಸ್ರ ಎಲ್ಲಾ ಆದಾಗ ಏನ್ ಮಾಡ್ತಿರೋ ಹೊರ್ಗಡೆ ಎಲ್ಲ ಹೋಗಲ್ವಾ?
ಇಲ್ಲ ಬೇಸ್ರ ಎಲ್ಲಾ ಆದಾಗ ಸ್ವಲ್ಪ ಔಟಿಂಗ್ ಹೋಗ್ ಬರ್ತಿನಿ ಮತ್ತೆ ಬೇಸ್ರ ಆಯ್ತು ಅಂದ್ರೆ ನಾವ್ ನೂ ಬುಕ್ ಓದ್ತಿನಿ. ಬರ್ಯಲ್ಲ ಬುಕ್ ಓದ್ತಿನಿ.
ನಿಮ್ಗ್ ಬುಕ್ ಓದೋದ್ ತುಂಬಾ ಇಷ್ಟನಾ?
ಹಾ ಬುಕ್ ಓದದ್ ಅಂದ್ರೆ ನನ್ಗ್ ಒಂಥರ ತುಂಬಾ ಇಷ್ಟ.
ಹ್ಮ್ ನಾನೂ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಆ ತರ ಮಾಡ್ತೀನಿ.
ಹೌದಾ?
ಜಾಸ್ತಿ ಓದೊದು ವರ್ಕ್ ಫ್ರಂ ಅದ್ ಕೆಲ್ಸ ಮಾಡೊದು, ಒಂದೊಂದ್ ಸತಿ ಆಫೀಸ್ಗೂ ಹೋಗ್ಬೇಕಾಗುತ್ತೆ ಟ್ರಾಫಿಕು ಜಾಸ್ತಿ ಇರುತ್ತೆ ಟ್ರಾಫಿಕ್ ಅಂತಂದ್ರೆ ತಲೆ ನೋವು ಆತರ ಇಲ್ಲಿ.
ಹು ಬ್ಯಾಂಗ್ಳೂರ್ ಅಂದ್ರೆ ಟ್ರಾಫಿಕ್ ಜಾಸ್ತಿ ಮಾರಾಯ್ರೆ.
ಹ್ಮ್ ಮತ್ತೆ ಸ್ಟ್ರೆಸ್ ಎಲ್ಲ ಆದಾಗ್ ಎಂಗ್ ಮಾಡ್ತೀರಾ ನೀವು?
ನಾನು ಸ್ಟ್ರೆಸ್ ಅಲ್ಲ ಆದಾಗ ಟೆಂಪಲ್ಗ್ ಹೋಗ್ತೀನಿ.
ಹಾ.
ಮತ್ತೆ ಅದೇ ತರ ಯಾವ್ದಾದ್ರು ನ್ಯೂ ಹೊಸ್ದಾಗ್ ಬಂದಿರುವಂತ ಯಾವ್ದಾದ್ರು ಮ್ಯಾಗಜಿನ್ಸ್ ಅನ್ನ ಓದ್ತೀನಿ.
ಹೌದಾ, ಯಾವ್ ಮ್ಯಾಗಜೀನ್ಸ್ ಓದ್ರೀ ರೀಸೆಂಟಾಗಿ?
ನಾನು ಮ್ಯಾಗಜಿನ್ಸ ಓದೋದ್ ಅಂದ್ರೆ ಸ್ಪರ್ಧಾ ವಿಜೇತ ಅಂತ್ ಬರತ್ ಅಲ್ಲ ಆ ಆ ಮ್ಯಗ್ ದಿನಾನೂ ಹೆಚ್ಚಾಗ್ ಸ್ಟಡಿ ಮಾಡ್ತೀನಿ.
ಅಂದ್ರೆ ತಿಂಗ್ಳ ತಿಂಗ್ಳದ್ ಮ್ಯಾಗಜೀನ್ಸ್ ಓದ್ತಿರ ನೀವು?
ನಾನ್ ತಿಂಗ್ಳ ತಿಂಗ್ಳ ಅಂತೇಳೇನಿಲ್ಲ ಸೊ ಟೂ ಮಂತ್ಸು ತ್ರೀ ಮಂತ್ಸು ಈ ತರ
ಮತ್ತೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಎಲ್ಲ ಎಲ್ ಹೋಗಲ್ವಾ ಫ್ರೀ ಟೈಮ್ ಅಲ್ಲಿ?
ಫ್ರೀ ಟೈಮ್ ಅಲ್ ಅಂದ್ರೆ ಸಂಡೆ ಒಂದ್ ಸ್ಕೂಲ್ ರಜಾ ಇರುತ್ತಲ್ಲಾ
ಹ್ಞಾಂ.
ಅವತ್ತೊಂದ್ ದಿನ ಮಾತ್ರ ಹೊರಗಡೆ ಹೋಗ್ತರ್ತವಿ
ಹ್ಮು ಫ್ರೆಂಡ್ಸ್ ಜೊತೆ ಜಾಸ್ತಿ ಇರಲ್ವಾ?
ಏ ಫ್ರೆಂಡ್ಸ್ ಗುಳ್ ಜಾಸ್ತಿ ಇರ್ತೀವಿ ಅಂದ್ರೆ ನಮ್ದು ಸ್ಕೂಲ್ ಟೈಮ್ಗ್ ಇರುತ್ತೆ ವರ್ಕ್ ಜಾಸ್ತಿ ಇರುತ್ತಲ್ವಾ ಮಕ್ಳದ್ ವರ್ಕ್ ಜಾಸ್ತಿ ಇರುತ್ತಲ್ಲ ಆ ಸ್ವಲ್ಪ ಹಾಗಾಗಿ ಸಂಡೆ ಮಾತ್ರ ನಮ್ಗೆ ಪೀಸಿ ಮದು.
ಹ್ಮುಹಾ.
ನೀವು ರೀಸೆಂಟಾಗ್ ಯಾವ್ ಬುಕ್ಸ್ ಓದಿದ್ರಿ?
ನಾನ್ ಇವಾಗ ಹೊರರ್ಗಡೆ ಯಾವ್ ಬಿಟ್ ಅದಿಲ್ಲ ನನ್ಸಲಿಸಏನ್ದೆತ್ತಲ್ಲ
ಹೌದಾ
ನಾ ಬೇರೆ ಊಟ ಹೋಗ್ಕೋದಕ್ಕೆ ಟೈಮು ಇರಗಿಲ್ಲ ಇದೇ ಮುಗಲಿ ಎತಿರ್ತೇವೆ ನಾ ಅರಿ ಷ್ಟಲ್ಲಿ ಸವಸ್ತಾಗಿ ಬಂದುಡಮಾಣಿ ಮಾಡಕೊಂಡಿ ಒಂದು ವೇಳೆ ಮುಖೆ ಆಗುತ್ತೆ
ಇಲ್ಲ ಕಾಂಪ್ಯೂಟರ್ ಲ್ಯಾಪ್ಟಾಪ್ ಒಂತರ ಚೆನ್ನಾಗಿದೆ
ಹಾ ಸಾತ್ ಸತ್ ಮಾಡ್ಕೋಬೇಕು ಅಷ್ಟೆ
ಸಕ್ಸಸ್ ಮೇಕ್ ಹ್ಯಾಪಿನೆಸ್
ಹೌದು ಮತ್ತೆ ನೀವು ಸ್ಕೂಲ್ ಟೀಚಿಂಗ್ ಎಲ್ಲ ಬಿಟ್ಟ ಮತ್ತೇನ್ ಮಾಡ್ತೀರಾ ಎಕ್ಸ್ಟ್ರಾ
ಸ್ಕೂಲ್ ಟೀಚಿಂಗ್ ಎಲ್ಲ ಬಿಟ್ರೆ ನಾನು ಡೈಲಿ ಒಂದ್ ಸ್ವಲ್ಪ ಟೂ ಡೇಸ್ ಅಥವಾ ತ್ರೀ ಡೇಸ್ ಕೊಮ್ಮೆ ನಾನು ಸೈಕ್ಲಿಂಗ್ ಮಾಡ್ತೀನಿ ನನಗೆ ಸೈಕ್ಲಿಂಗ್ ಅಂದ್ರೆ ಕಷ್ಟ
ಹ್ಮ ದೂರ ದೂರಾ
ಏನಾಯ್ತು
ನಿಮ್ದೂರು ದೊಡ್ಡದಯ್ತಾ
ನಮ್ದು ಚಿಕ್ಕ ಹಳಿ ಇದೆ ಬಟ್ ನಾನು ಆಗಾಗ ಸೈಕ್ಲಿಂಗ್ ಮಾಡ್ತಾ ಬೇರೆ ಊರುರ್ಗೆ ಹೋಗ್ತಾ ಇರ್ತೀನಿ
ಹದ ಒಬ್ರೇ ಎಲ್ಲ ತಿರಿಗತಾರಾ
ಹೌದು ನಾನು ಒ ಆಕ್ಚುಲಿ ಹೆಚ್ಚ ನೆಚ್ ಹೋಗೋದೇ ಒಬ್ಬನೆ
ಹ್ಮ್ ಹ್ಮ
ನಂಗೆ ಸೋಲೋ ರೈಡಿಂಗ್ ಅಂದ್ರೆ ತುಂಬಾ ಇಷ್ಟ
ಹ
ನಿಮ್ಗೆ
ಒಬ್ಬಳೇ ಏನು ಅಂತ ಇವಾಗ ಎಲ್ಲಿ ಹೋಗಿಲ್ಲ ರೀಸೆಂಟ್ ಆಗಿ ಇವಾಗ ಎಲ್ಲ ಹೋಗಿಲ್ಲ ನಾನು ಹೋಗಲ ಬರೋದು ಈಗಂದೆ ಕೆಲ್ಸ ನ
ಅಂದ್ರೆ ಓದದ್ರಲ್ಲೇ ತುಂಬಾ ಬ್ಯುಸಿ ಆಗಿದ್ದೀರಾ ನೀವು
ಹ್ಮ
ಓದೋದ್ರೊಂದಿಗನೆ ಬೇರೆ ಬೇರೆ ಹವ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳಿ
ಹಾ ನೀವ್ ಹೇಳಿದ್ರಲ್ಲ ಇವಾಗ ಮಾಡ್ತೀನಿ ಬಿಡಿ
ಇಲ್ಲ ನಾವು ಹೇಳಿದ್ರಂತೆ ಅಲ್ಲ ನಿಮ್ ಮೈಂಡಿಗೆ ಬಂದು ನೀವು ಮಾಡ್ಬೇಕು
ಹ ಗೊತ್ತಾಯ್ತು ಮಾಡೋಣ ನಾಳಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ
ಏನಾಯ್ತು
ನಾಳೆಯಿಂದ ಅದೇ ಸ್ವಲ್ಪ ಚೇಂಜಸ್ ಮಾಡ್ಕೊಳೋಣ ಅಂತ
ಹಾ ಮಾಡ್ಕೊಳಿ ಮಾಡ್ಕೊಳಿ ಮೋನಿ ಏನ್ ತಿಂದಿ ತಿಂದ್ರಿ ಇವತ್ತು
ನಾನ್ ಇಡ್ಲಿ ತಿಂದೆ ಸ್ವಲ್ಪ ನೀವು?
ನಮ್ದು ಸೇಮ್ ನಾವು
ಮನೇಲಿರೋದ ನೀವು? ಹಲೋ ನಿಮ್ದು ಕರೆಕ್ಟ್ಆಗ್ ಕೇಳಸ್ತಿಲ್ಲ.
ನೀವ್ ಲೀಸ್ಗಿರೋದ ಅಂದೆ?
ಹಾ ನಾನ್ ಪಿಜಿ ಲಿರೋ
ಹೌದಾ?
ಹ್ಮ್ ಹ್ಮ್ ಊಟ ಒಂದ್ ಬಿಟ್ ಬೇರೆ ಎಲ್ಲ ಚೆನ್ನಾಗಿದೆ.
ಎಲ್ಲಾ ಚೆನ್ನಾಗಿದೆ.
ಹಾ ಹೌದು ಈಗ ಜಾಸ್ತಿ ಕೈ ಕೊಡ್ತಾರಾ?
ಹೌದಾ?
ಏನಂದ್ರಿ?
ನಿಮ್ದ್ ಯಾವ್ಕಡೆ ಸೈಡ್ ಊರು?
ನಮ್ದೂ ಬರುತ್ತೆ ನಾರ್ತ್ ಸೈಡು ಉತ್ತರ್ ಕರ್ನಾಟಕ.
ಹ ಉತ್ತರ ಕರ್ನಾಟ ನಿಮ್ದು ಉತ್ತರ್ ಉತ್ತರ್ ಕರ್ನಾಟಕ ಜೋದ್ರ್, ನಮ್ದು ಅದೇ ಸೈಡ್ ಬರುತ್ತೆ ನಮ್ ಕಡೆ ಎಲ್ಲಾ ಜೋದ್ರಟ್ಟಿ ಫೇಮಸ್ ಅಲ್ವಾ?
ಜೋಳದ್ ರೊಟ್ಟಿ ತಿಂದ್ ತಿಂದಿ ರೈಸ್ ತಿನ್ನಕಾಗ್ತಿ
ಓ ಅದನ್ ಮಿಸ್ ಮಾಡ್ಕೊತಾ ಇದ್ದೀರಾ? ಉತ್ತರ್ ಕರ್ನಾಟಕ ಊಟಾನ?
ಸಿಗುತ್ತೆ ಉತ್ತರ್ ಕರ್ನಾಟಕ ಊಟ ಎಲ್ಲ ಇರುತ್ತೆ ಬಟ್ ಡೇ ಡೇಲಿ ಅದಕ್ಕೆ ದುಡ್ಡಾಕೋದು ಅಂತ ರೈಸ್ ತಿನ್ನೋದು.
ಹೌದಾ ಕಾಸ್ಟ್ಲಿ ಇರ್ತದೆ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ.
ಹ್ಮ್ ಒಂದ್ ಊಟಕ್ಕೆ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಇರುತ್ತೆ ಅಷ್ಟು ದುಡ್ಡ್ ಹಾಕೋಕ್ಕಿಂತ ಸುಮ್ಮ್ನೆ ಅಲ್ ಪಿ ಜಿ ಲಿದ್ದದ್ದು ತಿನ್ನಾದಷ್
ಹ್ಮ್ ತುಂಬಾ ಜಾಸ್ತಿ ಆಯ್ತು ದುಡ್ಡು.
ಹೌದು ಇಲ್ಲಿ ಅಪರೂಪ ಅಲ್ಲ ಅಲ್ಲಿ ಊಟ.
ಮತ್ತೆ ನೀವು ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಎಲ್ಲು ಹೋಗಲ್ವಾ?
ಹೋಗ್ತೀನಿ ಅವಾಗವಾಗ ಇವಾಗ್ ಸದ್ಯಕ್ ಎಲ್ ಹೋಗಿಲ್ಲ ಅಷ್ಟೆ.
ಲಾಸ್ಟ್ ಎಲ್ಲಿಗ್ ಹೋಗಿದ್ರಿ?
ಲಾಸ್ಟ್ ನೆನ್ಪಿಲ್ಲ ಬಾಳ ದಿನ ಆಯ್ತು ಹೋಗಿ.
ಹೌದಾ
ಹ್ಮ್.
ನಿಮ್ಗೆ ಬೆಂಗಳೂರಿಂದ ಕೇರಳ ಎಲ್ಲ ಸಮಿಪ ಆಗತ್ತಲ್ವ?
ಸಮೀಪ ಆಗುತ್ತೆ ಬಟ್ ಹೋಗಿಲ್ಲ ಅಷ್ಟೇ.
ಹೋಗ್ಬನ್ನಿ ಆ ಕಡೆ ಎಲ್ಲಾ ವಾಯ್ನಾಡು ಅದೆಲ್ಲ ತುಂಬಾ ಚೆನ್ನಾಗಿದೆ ಹೋಗಕ್ ಪ್ಲೇಸು.
ಹೋಗಕ್ಕೆ ದುಡ್ಡು ಬೇಕಲ್ಲ ಫೈನಾನ್ಷಿಯಲಿ ವೀಕ್ ಇದೆ.
ಓ ಹೌದಾ.
ಹ್ಮ.
ನಿಮ್ದು ಕಾಂಪಿಟೇಟಿವ್ ಓದ್ತಿದ್ದೀರಲ್ಲ ಜಾಬ್ ಆದ್ ತಕ್ಷಣ ಹೋಗ್ಬಿಡಿ.
ಹಾ ಅವಾಗ ಹೋಗ್ತೀವಿ ಎಂಜಾಯ್ ಮಾಡ್ತಿವಿ.
ನೀವು ಕಾಂಪಿಟೇಟಿವ್ ಬುಕ್ಸ್ ಜೊತೆಗೆ ಈಗ ಕವಿತೆಗಳ ಬುಕ್ಸ್ ಅದೇ ರೀತಿ ಆಥರ್ಸ್ ಬುಕ್ಸ್ ಬರ್ತ್ತಾವಲ್ಲ ಅವನೊಂದ್ ಸ್ವಲ್ಪ ಓದಕ್ ಟ್ರೈ ಮಾಡಿ. ಮನಸ್ಸಿಗೆ ನೆಮ್ಮದಿಯನ ಸಿಗುತ್ತೆ.
ಸರಿ ಮಾಡಣ ಬಿಡಿ ಮತ್ತೆ ಮಾತಾಡಣ.
ಹಾ ಸರಿ ಮೇಡಮ್ ಮತ್ತೆ ಮಾತಾಡೋಣ.
ಸರಿ ಧನ್ಯವಾದಗಳು.
ಧನ್ಯವಾದಗಳು.